ಹಲೋ ಹಾ ಹೇಳ್ರಿ ಹಲೋ
ಬೇರ ಬ ನೆಟ್ವರ್ಕ್ ಇಲ್ಲೇ ನೋಡ್ರಿ ಬೇರೆ ಕಡೆ ಬರ್ರಿ ಒಂಚೂರು
ಹಾ ರೀ ನಾ ಬರ್ತೇನಿ ಹಂಗೆ ಮಾತಾಡ್ರಿ ಏನ ಆಗಲ್ಲ
ಇದ್ರಿ ಹೆಸ್ರಿನ್
ನನ್ ಹೆಸರು ಭಾಗ್ಯಾರಿ ನಿಮ್ಮ್ ಹೆಸ್ರರಿ ನನ್ ಹೆಸರು ಭಾಗ್ಯದ್ರಿ ನಿಮ್ಮ್ ಹೆಸ್ರಿ ಹಾ ರೀ ಅನಿತ ರೀ
ಅನಿತಾ ಅನಿತಾ ಹ ರೀ
ಹಾ ಊಟ ಮಾಡಿರಿ
ಮಾಡೇವ್ರಿ ನೀವ್ರಿ
ನಾವಿನ ಮಾಡ್ಬೇಕ್ರಿ
ಹೌದರಿ ಅಡ್ಗಿ ಬರಲ್ರಿ ನಮ್ಗ ನಿಮಗ್ ಬರ್ತಾನ್ರಿ ನಿಮಗ್ ಬರ್ತದ್ರಿ
ಯಾವಾಗ್ರಿ ನಮ್ ಅಕ್ಕ ಮಾಡಕತಡ್ರಿ ನ ಸುಮ್ ಕುಂತು ನೋಡಕ್ತೀನಿ ನೋಡ್ರಿ
ಹೌದ್ರಿ
ಹಾ ರೀ
ಇಲ್ರಿ ಮತ್ತೇನ್ ಮಾಡಕತ್ತರಿ ಏನ್ ಮಾಡತಿರಿ ಓದಿ
ಏನಿಲ್ಲ ರೀ ಸುಮ್ ಇಲ್ಲ ರಿ ಲಿಬ್ ಯಾರು ಅಂತಂದ ಅವ್ರ ಹೆಸರು ಬರ್ ಕೊಡ್ತೀವಿ ಹೋಗ್ತಾರ ಬನ್ ನೀವ್ರೀ
ಹೌದ್ರಿ
ಹ
ನಾನ್ ಮೆಹಿಂದಿ ಆರ್ಟಿಸ್ಟರಿ
ಮೇನ್ಷ್ತೀರಿ
ಅಲ್ಲಿ
ಹ ಹ
ನಿನ್ ಕಡೆ ಯಾರನ ಇದ್ರೆ ಹೇಳ್ರಿ ಬರ್ತಿನೀ ನಾನೆ
ಹಾ ನಾಳೆ ನಾಳೆ ನಂದೇ ಮದ್ವೆ ಅದ್ರಿ ನೀವ ಮೆಹಿಂದಿ ಹಾಕ್ಲಕ್ ಬರ್ಬೇಕಕ್ ನೋಡ್ರಿ
ಹೌದ್ರಿ
ಹ ರೀ ಇಲ್ಲಾ ಹೆಂಗಿಸ್ಮಿಂಟದ್ರಿ ಒಂದ್ ಬಿಟ್ಟು ಆಮೇಲ್ ಮದ್ವಿಗ್ ನಾನೇ ಕರಿತ್ನ ಮತ್ತ ಬರ್ಬೇಕ ನೋಡ್ರಿ
ಇಲ್ಲ ಎಂಗೇಜ್ಮೆಂಟ್ಗ್ ಮತ್ ನೆನ್ನೆನೆ ಹೇಳ್ಬೇಕಿಲ್ಲ
ಇನ್ನ ಒಂದ್ ಎರಡು ದಿನ ಏಟ್ ಆದ್ರೆ ಹೆಂಗ್
ಹೌದ್ರಿ
ಏನೇ ಡೇಟ್ ಫಿಕ್ಸ್ ಆಗಿಲ್ರಿ ನಾ ಹೇಳತ್ೇ ಅಂತ ಯಾವಾಗ ಬರ್ರಿ
ಡೇಟ್ ಫಿಕ್ಸ್ ಆಗಿಲ್ಲ ಅಂತೀರಿ ಮತ್ತ ಇನ್ ಎರಡು ಮೂರ್ ದಿನ ಬಿಟ್ಟಲ್ ಅಂತೀರಿ
ಮನೆಗ ಬಿಟ್ಟ ನೋಡ ಯಾವ್ ಡೇಟ್ ಅಂತಂದು
ಹೌದ್ರಿ ಹುಡ್ಗ ಏನ್ ಮಾಡ್ತೇರಿ
ಹುಡುಗ ರಿ ಏನ್ ಮಾಡ್ತಾರ ಏನ್ ಗೊತ್ತಿಲ್ಲಾರಿ. ನಮ್ಮ ಮಮ್ಮಿಗೆ ಗೊತ್ತ್ರಿ.
ಹ್ಯಾಂಗ್ಹೆಂಗ್ರಿ ನಿಮಗ್ ಗೊತ್ತಿಲ್ಲಾರ್ದ ಮದ್ವಿ ಮಾಡ್ಕೊಳತೀರಿ.
ಆಗಿನ ಕಾಲದ ಸಂಪ್ರದಾಯ ಪಾಲಿಸ್ಲಕತಿ ಒಮ್ಗೆ ಎಂಗೇಜ್ಮೆಂಟ್ ನಾನ್ ನನ್ ಗಂಡಾಗ ನೋಡ್ತೇನ. ಲ್ತಾ ನೋಡಲ್ರಿ.
ಗೇಟ್ರಿ ನಿಮ್ಮಂತವರ ಯಾರಿಲ್ಲ ಈ ಕಲಿಯುಧೋಳ.
ನೀವೇನ್ ಮಾಡ್ತೀರಿ ನಿಮ್ ಮದ್ವಿ ಆಗೆದ ಏನ್ರೀ. ಮತ್ತೆ ಫಿಕ್ಸ್ ಆಗೇದ ಏನ್ರೀ.
ಇಲ್ಲಾ ಫಿಕ್ಸ್ ಆಗಿಲ್ಲರಿ.
ಸಿಂಗಲ್ ಇರಿ ಏನ್ರೀ.
ಇನ್ನ ಸಿಂಗಲ್ ಇವರೆ ನಾವ ಇನ್ನ ಒಂದ ಐದಾರ ವರ್ಷೀ.
ಕಮೀಟಿ ಅತಯೇನ್ರಿ ಹ್ಮ್ ಹ್ಮ್.
ಹಿಂಗ ಇರಬಾರದರಿ ಕಲಿಯೋಗ್ದಾಗ ಬಾಳ್ ಮೋಸ ಮಾಡವ್ರ ಜಾಸ್ತಿ ಜನಾರ.
ಹೌದ್ರಿ ನಿಮ್ಮಂತ ನಿಯತ್ ಹುಡುಗಿಯರಿಗೆ ಛಲೋ ಹುಡುಗಿ ಸಿಗ್ಬೇಕಲ್ರಿ.
ಅಲ್ಲ ನಾ ನಿಮ್ದು ಹೇಳಕತ್ತೆನ ನಂದ್ ಹೇಳ್ತಿರಲ್ಲ ನೀವು.
ಏನ್ರೀ.
ನಿಮ್ದ ಹೇಳಿದ್ರೆ ನಂದ ಹೇಳಕತ್ತೀರಲ್ಲ. ಈಗಿನ್ ಕಲ್ದಾಗ ನೀವ ಹಂಗ ಮದ್ವಿ ಮಾಡ್ಕೊಲಕತ್ತರಿ ಯಾರಿಗ್ ನಂಬಕ್ ಆಗಲ್ರಿ.
ಹಾ. ಇಲ್ಲರಿ ನಮ್ಮ.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
ನ್ ಪಾಪ್ಪ ಮಮ್ಮಿ ಎಲ್ಲಾ ಚೊಲೋ ನೋಡ್ ಇಟ್ಟಿರುತ್ತಾರೆ.
ಹೇಳಕ್ ಬರ್ತವೇನ್ರಿ ಚಲೋ ನೋಡ್. ಚೊಲೋ ಚಂದ ಇರ್ತಾರ್ ಬಿಡ್ರಿ ನೋಡಕ್ ನೋಡಕ್ ನ್ ಚಂದ ಇರ್ತಾರ ಇಲ್ಲನಲ್ಲ.
ಲ್ರಿ ಅವ್ರ ಬಿಹೇವಿಯರ್ ಇಲ್ಲಾ ಚಂದ ಅದಂತ್ರಿ ನೋಡ್ಬೇಕ್ರಿ.
ಮುಂದ್ ಹೆಂಗ ಆಗ್ತಾರಿ ಬದಲಾವಣೆ ಆದ್ರಂದ್ರ.
ಹಣೆಬರ ಅದೇ ಆದ ಅಂಕೋ ಬೆಕ್ರಿ ಮತ್ತ. ಹ ಹ್ಮ.
ಗ್ರೇಟ್ರಿ ನಿಮ್ಮಂತ ಸಿಗ್ಲತ್ತಾರ ಅವ್ರಿಗೆ.
ನನ್ನ. ನನ್ ಮದ್ವೆ ಆಗ ಬೇಕಂದ್ರವರ ಅವ್ರೂ ಪುಣ್ಯ ಮಾಡರ್ಬೇಕಿ.
ಹೌದ ನಿಮ್ ಕಡೆ ಒಂದ ಚೂರ್ ಜಾಸ್ತಿ ಸೌಂಡ್ ಆದರಿ ಬೇರೆ ಕಡೆ ಬರ್ತೀರೇನ.
ಬೇರೆ ಕಡೆ ಬರಕ್ ಅಗಲ್ರಿ ನಾನ್ ನಮ್ಮ ಅಕ್ಕರ್ ಮನಾಗ ಇದೇನ್ರಿ ಸ್ವಲ್ಪ ಹಂಗೆ ಸೌಂಡ್ ಇರ್ತದ್ರೀ ಅದು. ಸಣ್ಣಪಾ ಸಣ್ಣವ ಎಲ್ಲಾ ಮಕ್ಳ ಅವ್ರ ಇಲ್ಲರಿ ರಾತ್ರಿ ಅಂಗ ಹೋತವ್ರಿ. ಇಲ್ಲಿ ಇಲ್ಲೇ ಊಟ ಮಾಡೋ ಅನ್ನಕತ್ತಾರಿ ಅದಕ್ಕೆ ಎಲ್ಲೇ ಎಂತ. ರಾತ್ರಿ ಹೋಗಿ ನಾಳೆ ಮುಂಚೆಲ್ಲ. ರಾತ್ರಿ ಹೋಗ್ತೆವ್ರಿ ಅಲ್ಲಿ ಮಕ್ಕತಿರಿ ಇನ್ನೊಂದ ಮನ್ಯಾಗ.
ಇಲ್ಲ ಒಂದ ಚುರ್ ಹೊರಗನೆ ಬರ್ತೀರಿ ಏನ್ ಅಂದೆ.
ಬರಕ್ ಆಗಲ್ಲ ರೀ ಹೊರಗೆಲ್ಲ ರೋಡ್ ಅದ ನಾ ಹೊರಗ ನಿಂತ ಮಾತಾಡ್ರ ನಮ್ಮ ಮನೆ ಬೈತಾರಿ. ಮದಕ್ಕುಂತೆನ್.
ನಾನ್ ಓತಿದ್ರೇನಲ್ಲ.
ನಾನ್ ಬೇರೆ ಮನೆಗ್ ಬಂದೇನ್ ರೀ ನಮ್ ನಮ್ ಮನೆಗಿಲ್ಲ ರೀ. ಇನ್ನೊಂದ ಮನಿಗ್ ಬಂದನ್ರಿ ನಮ ಅಕ್ಕನ ಬಳಿ ಹಾ ರೀ.
ಹ್ಮ .
ಗೊತ್ತಿಲ್ಲ ಏನ್ರಿ ನಿಮಗ.
ಒಂದ್ ಸ್ವಲ್ಪ ಹಿನ್ನೆಲ ಸೌಂಡ್ ಇತರಿ ಅದಕ್ಕೆ ಅಂದೆ.
ನಾನ ಬೇರೆ ಮನಗ್ ಬಂದೆನ್ರಿ ಆ ಮನೇಲಿ ನನ್ನ ಅಕ್ಕರ್ ಬೇರೆ ಕಡೆ ಬಾಡಗಾರದವಿಯಾಲ್ರಿ.
ಹ್ಮ್ ಹ್ಮ್.
. ಅಕಿ ಫೋನ್ ಹಚ್ಚ. ಿ ಆಗಳೇನು ನನ್ ಫ್ರೆಂಡ್ ಹಿಂಗೆ ಫೋನ್ ಹಚ್ಚಿದ್ಲ್ರೀ
ಹರಿ
ಹಂಗೇರಿ ಹಚ್ಚಿದ್ಲರಿ ಅಕಿ ಕೇಳ್ದೇರಿ ಆಮೇಲ್ ಹಚ್ಚ ಎಾರ್ ಮನಗ್ ಬಂದೀಿನಿ ಅವ್ರನ ಅನ್ಕೊತಾರ ಅಂತ ಅಂದೇರಿೀ
ಹಾ ರೀ
ಆಕ ಹಲೋ ಕೇಳತದ್ರಿ
ಹಾ ಹೇಳಏರ್ರಿ
ಏನ್ೀ ಕಿವಿ ಕೇಳದ ಎಂತ ನೀನು
ಅದೇ ಹೇಳ್ರಿ ನಿಮ್ಗೆ ಕೇಳವಲ್ಲದಏ ಹೇಳನಕತ್ತ ನಿಮ್ಗ
ನಮ ಕೆರಳಗೆ ನಡಂತ
ಚೆಕ್ ಮಾಡ್ಸ್ಕೊಬೇಕಿಲ್ರಿ ಏನೋ ನಿಮ್ಗೆ ಏನೋ ಪ್ರಾಬ್ಲಮ್ ಇರೋದಿಕ್ಕೆ ನೀವು ನೋಡ್ಲಾರ್ದ ಮದ್ ಎಲ್ಲತ್ತೀರನ ನನ್ಗ ಅನ್ಸ್ತು
ಮಿಸ ಅಂಡರ್ಸ್ಟ್ಯಾಂಡಿಂಗ್ ಮಿಸ ಎ
ಆಂಟಿ ಕೆ್ಯಾಫತೀರಿ
ಬೇಕಿನ್್ಕ್ಯ ಫ ಫಿೀ ನ ನ ಫುಲ್ ಫಿಸಿಕಲ್ ಫಿ ಿ
ಹ ರೀ ಮತ್ತ್ ನೀವ್ ನೋಡ್ಲಾರ್ದ ಮದುವವಿ ಮಾಡ್ಕೊಲತ್ತ ಮತ್ತೆ ನೀವ್ ಪಪ್ಪ ಒಮ್ಮಿ ನೋಡ್ಯಾರ ಅಂದ್ರಲ್ಲ ಅದಕ್ಕೆ ನೀವು ಹ್ಯಾಂಡಿಕ್ಯಾಪ್ಟ ಇರೇನು ಅನ್ಕೊಂಡಿ್ರಿ
ಅಕ್ಕೇನ್ ಊರ್ ಮನ ಸಂಪ್ರದಾಯ ಇರ್ತದರಿ
ಹ್ಯಾಂಡಿಕ್ಯಾಪ ಇದ್ದ್ರೆ ಏನು ನೋಡ್ಲದ ಹೂ ಅಂದಿರ್ತಾರ ನನ್ ಹಿಂಗಗೆ ನನ್ನ ಪರಿಸ್ಥಿತಿ ಹಿಂಗ ಆದ ನನ್ಗ್ ಯಾರ್ ಮೊದ
ಅಲ್ಲರೀ ನಾವಂಗ ಇವೇ ತಂದಿ ಇಲ್ಲರೀ ನಾವಂಗ ಇವನ್ಂತಂದಿ ಎದ್ರ ಅಂಗೇರ್ಬೇಕಕ್ಕಲ್ಲ
ಅಲ್ಲ ಎದ್ರಿನವರ ಅಲ್ರಿ ಎದ್ರನವ್ರು ಇವ್ರ ಅಂಗವಕ್ಲ್ ಬಾಳ್ ಕೊಡಮ ಅಂತ ಹೂ ಅಂದಿರ್ತಾರ ಒಬೊಬ್ರು
ಅೀ ಸ್ವಲ್ ಸುಮ್ಮೀ ನನ್ ಪೇಶನ್ಸ್ ಚೆಕ್ ಮಾಡಕತಿರಿ ನೀವು
ಕ್ಮಿ ಅದೇಏನ್ರೀ ನಿಮಗ
ಆ
ಹೇಳ್ರಿ ಮತ್ತೇನ್ ಮಾಡ್ತರಿ
ಮತ್ತೇನನ್ರರಿ ಬ್ಯಾಮ್ ಕಾಲೇಜನ ಜಗಳಾಡನ್ೀ ನಿನ್ನೆ
ಹ್ಮ್
ಮತ್ತೆ ಸಮಾಧಾನ ಅಗೇರಿೀ ಇವತ್ ಮಧ್ಯಾಹ್ನ ಬಿಟ್ಟಿದರಿ ಕಾಲೇಜ್ ನಮ
ಕಾಲೇಜ್ ಗತ್ತೀರೇ ನೀವು ಮದ್ವಿ ಇಟ್ಕೊಂಡ್ ಹೆಂಗ್ ಕಾಲೇಜ್ ಗೊತ್ತಿರಟನ
ಹಂಗೇರಿ ನಮ್ದ ಅಂದ್ರ ನಮ ಪೇರೆಂಟ್ಸ್ ಎಲ್ಲ ಕಡೆ ಸಪೋರ್ಟ್ ಮಾಡತರು ಎಜುಕೇಶನ್ ಕಂಪ್ಲೀಟ್ ಮಾಡಂತಾರೀ ಮದೇನು ಮಾಡ
ಮಾಡ್ಕೊಂಡಿರ್ತೀರಿ ಮೆ ಎಜುಕೇೇಶನ್ ಕಂಪ್ಲೀಟ್ ಮಾಡ್ತ ತೋರ್ತಿ
ಇೇ ರ ನನ್ ಅವ್ರೆಲ್ಲಾ ನನ್ ಗಂಡೆ ಎಲ್ಲಾ ಎಜುಕ ಕಂಪ್ಲೀಟ್ ಮಾಡನಿಸ್ಮೆಂಟ್ ಅಂದರ ಅಂತೆ
ಸಿಕ್ತಗರ ಮೆ ಗಂಡ ಅಂತ
ಮತ್ತ ಏನನ್ಬೇಕಿ ಮುಂದ್ ನನ್ ಗಂಡನ್ ಲ್ಲಿ ನನ್ ಮದ್ಯಾವ ನನ್ ಗಂಡ ನಿಂತಂದ ಮತ್ತ ಏನನ್ ಬೇಕು
ನ್ ಸರಿ ಅದು
ಎನ್ೀ ಹೆಸರು ಗೊತ್ತಿಲ್ಲ ರನ ಅಷ್ಟ್ ಫುಲ್ ಸಿನ್ಸಿಯರ್ಗನ್ ಮಾಡಕತನ್ರೀ ಎಸ ಗೊತ್ತಿಲ್ಲ ಅವ ಗೊತ್ತ ಅವ್ರ್ದ ಏನ್ ಗೊತ್ತಿಲ್ಲ ನ ಮನೆ ಒಪ್ಕೊಂಡಾರಂತ ಅಷ್ಟೇ ಹೂರಿ ಏಂದ್ರ ಹೂವನಲ್ರಿ.
ಎಲ್ಲ ನರ್ಸ ಮಗಲ್ಲ.
ಮತ್ತ ಆಗಲಗೆ.
ಹ್ಮ ಹೆಸರು ಗೊತ್ತಿಲ್ಲಂತೀರಿ ಮದ್ವೆ ಆದದತ್ರಿ ನಾಳೆ ಮದ್ವೆ ಆದದಂತೀರಿ. ಏನ್ ಹೇಳ್ಬ ಬಿಟ್ಟು ದಡ್ೇಡ್ ದಿವಸ ಆಗಿಲ್ಲ ಅಂತೀರಿ.
ಬರೀ ಮೇಂದಿಯಾತ ಕೊಶನ್ ಮೆಂದೆ ಟೈಮ್ ಡೇಟ್ ಹೇತ್ ಅ ಅವವಾಗ ಬಂದಿ
ಹ್ಮ ನಮಗೆಲ್ಲ ಕ್ವಶ್ನ್ಸ್ ಕೇಳ್ಬೇಡ್ರ ನಮಗೆ ಏನೇನು ಆನ್ಸರ್ ಮಾಡಬೇಕಂತ ನೆನ್ಪೋತದಿ ನಾನೇನೇನು ಹೇಳೇನ ಅಂತನೆ. ಮತ್ತೆ. ರೀ ಜಲ್ದಿ.
ಹೇಳಲಾಗಿದೆ ನಿಮ್ಗ ನಾ ಹಲ್ವನ್ ಹಕತೀನಿ ಕಳಿದ್ದ.
ಕಿವಿ ಹೋಯ್ತ್ರಿ ಈ ಕಡಿ.
ನೀವ ಒಂದ್ ಜರ ಮದ್ೆ ಬೇರಗರಲ್ಲ ಅದಕ್ಕೆ ಕಿವಿ ಕೇಳಲಾಗಿದೆ ಅನ್ಕೊತಿ
ಹಾ ರರಿ ಹೌದ್ರಿ. ಮತ್ತೆ ರಿ ನನ್ ರೀ ರರಿ ಹೆಚ್ ಮಾತಾಡಕತ್ನಲ್ರಿ ನ ಮನೆಗೆಲ್ಲ ನನಗೆ ನೋಡಕತ್ತರಿ ಯಾರ್ ಜೊತೆ ಮಾತಾಡಕ್
ಹ
ಹೌದ್ರಿ.
ಹಾ ರೀ. ಮತ್ತೇನಿಲ್ಲ ರೀ. ಎಲ್ಲಿಗ್ ಹೋಗಿಲ್ರಿ ನಾನ್ ನ್ ಅಕ್ಕನ್ ಬಲ್ಲೇ ಬಂದ.
ಇಲ್ಲ ಹೊರಾಗಿ ಈ ನಿಮ್ದು ಫೋಟೋಗ್ರಾಫಿ ಮಾಡ್ಸ್ಕೊ ಹೋಗಿಲ್ಲಂದ
ಏನ್ ರೀ.
ಫೋಟೋ ಶೂಟ್ ಮಾಡ್ಸಕ್ ಹೋಗಿಲ್ರರಿ ವೆಡ್ಡಿಂಗ್ ಪ್ರೀ ವೆಡ್ಡಿಂಗ್.
ಇಲ್ಲರೀ ನಾವು ಆಗಿನ ಕಾಲದ ಮದ್ವೀಲ ಕತೀವ್ರಿ. ಏನಿಲ್ಲ ರೀ ಆಗಿನ ಕಾಲದ ರೀ ನಾವ ಇಲ್ಲರೀ ನಾವ ಫುಲ್ ಆನ್ಶಿಯೇಟ್ ಮದ್ವೀರಿ ನಮ್ದ ನಮ್ ಹಳಿ ಕಾಲದ ಮದ್ವೀರಿ ನಾವ್ ಏನು ಫೋಟೋ ಶೂಟ್ ಮಾಡ್ಸ್ಕೊಳರೀ.
ಹ್ಮ
ಮದ್ವಿ ಕರಿಲತ್ತೀರಿ ಮುಂದ್ಂಗೆ ಮಕ್ಳಗಣ ನಾಮಕರಣಕ್ಕ ಅದಕ್ಕ ಇದಕ್ಕ ಫಂಕ್ಷನ್ ಕರೀರಿ.
ಹಾ ಆಯ್ತ್ರಿ. ಮತ್ತೆ ಮೇಕಪ್ ಮಾಡ್ರ ನೆನ್ರ್.
ಮೇಕಪ್ ಏನಿಲ್ಲ ರೀ ಬರೇ ಮೆಹಂದಿ ಅಷ್ಟೆ.
ಹ ಮತ್ತರಿ. ಹಲೋ. ಹಲೋ.
ನಿಮ್ದ್ ಕಟ್ ಕಟ್ ಕೇಳಕತ್ತತ್ ನೋಡ್ರಿ ನಿಂಬ ನೆಟ್ವಕ್
ಮಾತ್ರಿ. ಹೌದರೀ ಅಂಗೆ ಕೇಳತ್ತೆ ನೋಡಿ. ಹ
ಏನಷ್ಟು ಪಕ್ಕ ಕ್ಲಿಯರ್ ಇಲ್ಲರಿ.
ಮತ್ತ ಎಲ್ಲಿರಿ ನೀಮ್ಮೂರಿ.
ಹಾ ರೀ
ನಿಮ್ ಊರು ಹೇಳಿಲ್ಲ ನನ್ಗ್ ಇನ್ಟ್ ಮಾಡ್ತಿರಲ್ಲ ಮೆಹನ್ ಅಕ್ರೆ ಅಂತ
ನಾಳ ಇನ್ವಟ್ ಮಾಡ್ತನ್ನಾವ್ ಮಕ್ಳ ಸ್ವಲ್ಪ್ ಕರಕತಾರರಿ ನಂಗ ಆಮೇಲೆ ಹಚ್ತನ್ರಿ
ಹಲೋ
ಹೌದ ನಮ್ಮ್ ಅಕ್ಕ ಕರೆ ಕಾತಾಳ್ರಿ ಎಲ್ಲಾರ ಊಟ ಮಾಡಕ್ ಆಕ್ತಾರಿ ನಾ ಇಡ್ಲಿರಿ ಹಾ